ಹಲೋ ಹಲೋ
ಹಾ ಕೇಳ್ತ ಅಣ್ಣ.
ಏನ್ ಮಾಡಾಕತ್ತೀರಪ್ಪಾ?
ಈಗೇನಿಲ್ಲೋಡೋಣ. ನಿಮ್ದು ಅಣ.
ನಮ್ದು ಏನಿಲ್ಪ ಸುಮ್ಮನೆ ಹೊರಗಡೆ ತಿರ್ಗಾಡಕತ್ತಿದ್ದೆ.
ಹೌದಣ. ಚಾಯ್ ಏನ ಸ್ನ್ಯಕ್ಸು ಚಾಯ್ ಏನನ ಆಯ್ತಾಣ್ಣ.
ಹ್ಮ್ ಚಾ ಕುಡ್ದೆ. ನೀವು?
ನಮ್ದು ಈಗ ಜಸ್ಟ್ ನಾವುನ್ ಹೊರಗೆ ಬಂದಿದ್ದ್ ದ್ದೀವಣ ಹಿಂಗೆ ಸ್ನಾಕ್ಸ್ ತಗೊಂಡ್ ತಿನ್ಕ ತಿನ್ಕನ್ ಕುಂತಿದೀವಿ ಹ್ಮ್.
ಎಲ್ ಹೊರಗಿದಿರೇನ್ ಹಾಷ್ಟ್ಲ?
ಲ್ಲಿದ್ದ್ವಿ.
ಹೌದಾ?
ಹ ಇಲ್ಲೇ ಹಾಷ್ಲಲ್ಲಿ ಇವತ್ತು ಏ ಏ ಬೀಳ್ಕೊಡುಗೆ ಸಮಾರಂಭದ ಸೀನಿಯರ್ಸ್ಗೆ
ಹ ಹಾ
ಇಲ್ಲೆ ಇದ್ದಿಒಲೆ.
ಯಾರ.
ಹಾ ಮತ್ತೆ ಚಾರ ಏನ ಆಗಿಲ್ಲಣ್ಣ ಇನ.
ಹಾ ಆಗ್ಯದ.
ಹಾಗೆದೆನ.
ಏನ್ ಸ್ವೀಟ್ ಏನರ ಮಾಡ್ಸಿದ್ರ ಏನ್ ಊಟಕ್ಕ.
ಈಗ ಸ್ಟಾರ್ಟ್ ಆಗ್ಯದ ಏನ ಆತಾನ ಒಂಬತ್ತ ಒಂಬತ್ತುವರೆ.
ಫಂಕ್ಷನ್ ಇಟ್ಕೊಂಡ್ರ.
ಹ ಅಣ.
ಹೌದ.
ಫೈನಲ್ ಸೆಮದಾರ್ ಯಾರಿಲ್ಲಣ್ಣ.
ಹಾ ಹಾ
ಅವ್ದು
ಹೌದ.
ಹಾಣ ಹೊಲ್ಕ್ಗಿದ್ರೆ ಅಣ್ಣ.
ಹಾ ಹೋಗಿದ್ದೆ ಒಂದ ಹನ್ನೆರಡು ಗಂಟೆ ಸುಮಾರು.
ಹನ್ನೆರಡು ಗಂಟೆ ಸುಮಾರ ಏನಿತ್ತನ ವಲ್ದಲ್ಲಿ ಕೆಲ್ಸ.
ಏನಿಲ್ಲ ಸರಿತಾ ನಮ್ಮ ಅಪ್ಪ ಹೋಗಿದ್ರ ನಾನು ಸ್ವಲ್ಪ ಅವ್ರು ಜೊತೆ ಕರ್ಕೊಂಬಂದೆ ಬರ.
ಹೌದಣ್ಣ ಬೈಕ್ನಾಗಣ.
ಹ್ಮ್ ಬೈಕದ ಅಲ್ಲ ಹೊಲಕ್ ಜೋರ ಅಲ್ಲ.
ಹೋಗಿಲ್ಲಣ್ಣ ಕ್ರಿಕೆಟ್ ಆಡಕ ಆ ಕಡೆ ಆಕಡೆ.
ಎಲ್ಲ ಬಿಟ್ಟಾರ ಹುಡುಗರು ಯಾರು ಬರಲ್ಲ ನಾವು ಬಿಟ್ಬಿಟ್ಟವಿ.
ಹ
ಹ್ಮ ಎಲ್ಲ ಮಳೆ ಆಗಿಲ್ಲ ಎಲ್ಲ ಏನಾಗಿಲ್ಲ ಎಲ್ಲ ಚೆಂದ ಅದ ಗ್ರೌಂಡ್ ಎಲ್ಲ.
ಣ ಏನ್ ಮಳೆ ಇಲ್ಲ ಏನಿಲ್ಲ.
ಈಗ ಇಲ್ಲಿ ನಮ್ ಸೈಡ್ ಗದ್ದಿ ಅದಾವಲ್ಲ.
ಗದ್ದೆರ ಹಚ್ಚಿ ಬಿಟ್ರಪ್ಪ ಅಂದ್ರ ಇಲ್ಲಿ ಎಲ್ಲಾ ರಾಡಿ ಆಗ್ಬಿಡ್ತ ಗ್ರೌಂಡ್.
ನೀರ್ ಬರ್ತವೆ ಎನ್ ಣ್ಣಾ
ಹ್ಮ್ ಗದ್ದೆ ಇಲ್ಲ ಮೇಲ್ಗಡೆಗ. ಗದ್ದೆ ಅದಲ್ಲ ಅಲ್ಲಿಂದ ನೀರ್ ಬಸ್ಸದು ರಾಡಿ ಆಗ್ಬಿಡ್ತದಲ್ಲಟ.
ಹ್ಮ ಹಾ
ಹಂಗಾಗಿ ಕ್ರಿಕೆಟ್ ಆಡಕ್ ಆಗಲ್ಲ ನಮ್ಗೆ ಹೊಳ್ಳಿ ಒಮ್ಮೆ ಬ್ಯಾಸಿಗ್ಗೆ.
ಬೇಸಿಗೆನ ಮುಂದ್ರ ಬೇಸಿಗೆನೆ.
ಹ್ಮ ಒಮ್ಮೆ ಮುಂದ್ಲ ಬ್ಯಾಸಿಗೆ.
ಹಾ ಹಾ ಇಲ್ಲಿ ಹೀಗದೇ. ಈಗ ಅದೇನ್ ನಡ್ಬೇಕಂದ್ರೂನು ಬ್ಯಾಸಿಗೆ ನೆಡ್ತರನೇಣ್ಣಾ ನೀವು.
ಇಲ್ಲ ನೆಕ್ಸ್ಟ್ ಈಗ ಎರಡ ಟೈಮ್ ಸೆಕೆಂಡ್ ಟೈಮ್ ಇಲ್ಲಿ ಗ್ರೌಂಡ್ ಆದ ಅದಕ್ಕೆ ಒಂದ್ ಸ್ವಲ್ಪ.
ಅದಕ್ಕೆ ಸಪರೇಟ್ ಆದ.
ಹ್ಮ್ ದೊಡ್ಡ ಗ್ರೌಂಡ್ ಅದ ಅಲ್ಲೆಲ್ಲ ಕವಳ್ಯದ ಹಾಕತಾರಲ್ಲ ಲೋಡು.
ಹ ಹಾ
ಅಲ್ಲಿ ಇಡ್ತಾರಲಿ ಈಗ ಇದು ನಮ್ ತುಮ್ಮ ಇಲ್ಲ ಮೊನ್ಯಾಗ್ ಅಂತ ಸೈಡ್ಗಿ.
ಹ ಹಾ
ಮತ್ತ ಹಿಂಗ ಹೆಂಗ ಒನ್ಯಾಗ ಸಪ್ರೇಟ್ ಸಪ್ರೇಟ್ ಆಡ್ತಾರಲ್ಲ ಕ್ರಿಕೆಟ್.
ಆ ಟೈಪ್ ಅನು.
ಹ್ಮ್ ಆಯ್ತ ಆಯ್ತ. ಹ್ಮ.
ನಮ್ಮೂರಲ್ಲಿ. ಹ ಅಣ್ಣಾ ಇಲ್ಲೇ ಹಾಸ್ಟೆಲ್ಲಿ ಇದ್ವಿಲ್ಲಣ ಹೋಗಿದ್ವಿ. ಸರಿಯಾಗಿ ನೋಡ್ ಆಡುವೆಂದ. ಇಲ್ಲಿ ಪಕ್ಕದಲ್ಲಿ ಒಂದ ಗ್ರೌಂಡ್. ಸಾದರಣ ಸಿಮೆಂಟ್ ಪಿಚ್ ಅದ.
ಅಲ್ಲಿ ಪು ಪುಣೆ ಗ್ಯಾರೇಜ್ ಅಂತ ಅದಲ್ಲ ರೀಲ್ಸ್ ಅಲ್ಲ ಅದೆಲ್ಲ ರೀಲ್ಸ್ ಬರುತ್ತಲ್ಲ.
ಹ ಅಣ್ಣಾ.
ಅಲ್ಲಿ ಗಾಡಿ ಎಲ್ಲ. ಚಲೋ ಮಾಡ್ಕೊಡ್ತಾರ ರಿಪೇರಿ. ಹಾ ಪುನಾ ಗ್ಯಾರೇಜ್ ಅಂತ ಹೇಳಿ.
ತ್ತಣ.
ಎ ನಮ್ದೊಂದ್ ಬೈಕ್ ಸರ್ವಿಸ್ ಇತ್ತು.
ಹ ಅಣ.
ಅಂದ್ರೆ ಅದು ಬೋರ್ ಕೆಲ್ಸ ಆಗ್ಬೇಕಾಗದ ಗಾಡಿದು. ಹ್ಮ್ ಅದಕ್ಕೆ ಕೇಳಿದೆ ಅಲ್ಲಿ ಶಾಪ್ರಲ್ಲಿ ಚಲೋ ಮಾಡ್ಕೊಡತಾರ ಅಂತ ಹೇಳ ಹೇಳಿದ್ರು.
ಪುನಾ ಗ್ಯಾರಜಣ್ಣಾ
ಅದೇ ಅಂತ. ಇತ್ತಲ್ಲ ನಾನು ಅವರಿಗೆ ಫಾಲೋ ಇದ ಪೇಜ.
ಹಾ ಇನ್ಸ್ಟಾಗ್ರಾಮ್ನಗಣ.
ಫಾಲೊ ಇದ್ದನಾನ.
ಹ್ಮ್ ಹ್ಮ್ ಹೇಳ್ತರಣ ಚಲೋ ಮಾಡ್ತಾರಂತ ಹೇಳ್ತರ ಮತ್ತೆ ಹಿಂಗೆಣ್ಣ. ಎಲ್ರ ಚಲನೆ ಮಾಡ ತರಣ ಅಲ್ಲಿ ಸ್ವಲ್ಪ ಏನು ಒ ಡಿಫ್ರೆಂಟ್ ಅನಿಸ್ತದೆ ಅಣ ಜನಕ್ಕೆ.
ಏನ್ ಇರಲ್ಲ ನ ಡಿಫ್ರಂಟ್ ಅ ವೀಡಿಯೋ ಮಾಡಾರಲ್ಲ ಅದೇ ಡಿಫ್ರೆಂಟ್
ಹಾ ಎಷ್ಟ.
ಹ್ಮ್ ಅ ನಮ ಜೋತಿ ನಂಬಿ ಹೋದ್ರುನು ಚೆನ್ನಾಗಿ ಕೆಲಸ ಮಾಡಿಕೊಡ್ಬೇಕು.
ಹೌದಣ್ಣ ನೋಡ್ರಣ ಅಲ್ಲೇ ನಿಮ್ ಸೈಡ್ ಯಾವನ್ ಇರ್ತೋ ಅಲ್ಲ ರ್ ಮತ್ತ ಇಲ್ಲಿ ಬಾಳ ದೂರ ಆಗ್ತೇನಲ್ಲ.
ಇಲ್ಲ ಇ ಸರ್ಪೂರಿಂದಿಂದ ನಮ್ಗ್ ಸಮೀಪ ಆತ್ತೆ ಒಂದ್ ಮೊವತ್ ಕಿಲೊಮೀಟರ್ ಆಗತ್ತಲ್ಲ ಅಲ್ಲೇ ಇರುತ್ತೆ ಬೈಕ್ ನನ್ನ ಹತ್ರನೇ.
ಹಾ ಹಾ
ಅದಕ್ಕ-
ನೋಡ್ರಣ್ಣ ಏನನ್ ಕೆಲ್ಸ ಇತ್ತ ಅಂದ್ರೆ ಹಂಗಗೆ ಬಂದವ್ರಣ್ಣ ಶಾಬೂರ್
ಆ ಸೈಡ್ ಎಲ್ಲಾ ನಂದ್ ರಿಲೇಷನ್ ಅದಾರೇ ಕೆಳ್
ಹ್ಮ್ ಹ್ಮ್ ಇಲ್ಲೇ ಇಲ್ಲಿ ರಿಲಷನ್ರಣ್ಣ ಅವರೇನು ನಿಮಗೆ.
ಅಲ್ಲಿ ಅಂದ್ರೆ ಸ್ವಲ್ಪ ಕಡೆ ಯಾದಗಿರಿ ರೌಟ್ ಹೌದು.
ಹೌದಾ ಆ ಕಡೆ ಯಾವ್ದಣ್ಣ ನಮ ಆ ಕಡೆ ಬರುತ್ತೆ ಹಾ ತಡೆ ಬಿಡಿ ಕೇಳಿನಣ್ಣ ಹೌದ ಅಣ್ಣ.
ಹಾ
ಇಲ್ಲ ಮೀಮ್ಸ್ ಹಾಕ್ ಬಿಟ್ರ ಅಣ್ಣ ಇಲ್ಲಿ ಇದು ಇದು ಮೈಕ್ ಇದು ಸ್ಪೀಕರ್ದಾಗ ಅವನಿವನ್ ಯಾರಪ್ಪವನ್. ಇನ್ಸ್ಟಾಗ್ರಾಮ್ ನಾಗ ಬರ್ತಾನಲ್ಲ ಹ ಮುದಕಪ್ಪ.
ಹಾ-
ಅವನ್ ಮೀಮಸ ಆಗ್ಬಿಟ್ರಿ.
ಹ್ಮ ಸ್ಪೀಕರ್ ಆಕುರಾ.
ಹ ಸ್ಪೀಕರ್ಗೆ ಹಾಕಬಟ್ರಣ್ಣ. ಮತ್ತೆ ಅಕಡೆ ನೋಬೇಕೇನ ಟೂರ್ ಈಗ ಮಾನ್ಸೂನ್ ಈ ಈ ಟೈಮ ಕಾಸನ್ ಕಡೆ ಸಕಲೇಶ್ಪುರ ಕಡೆ.
ಯಾವ ಟೋರ್ ಇಲ್ಲ ಮನೇಲಿ ಟೋರ್ ಅಂದ್ರೆ ಹನು ಸರಿ ಇರಲ್ಲ ಅವ್ರರಿಗೆ.
ಹ ಹೌದಣ-
ಅದು ನಾವವು ಕಾಲೇಜಲ್ಲಿ ಇದ್ರನೇ ಕಳಸ್ತಲಿಲ್ಲ ಟೂರ್
ಹಾ ಹಾ ಹ
ಇನ್ನು ಒಬ್ಬೊಬ್ರ ಒಬ್ಬೊಬರು ಹೋಗ್ಬಕ್ಂದ್ರೆ ಮುಗಿತ್ತು.
ಹೋಗಿಲ್ಲಣ್ಣ ಯಕಡೆ ಹೋಗಿರ ಎಲ್ಲ ನ್ಣ ಟೂರ್ ಒಂದ್ಸರನ.
ಪಿ ಯು ಸ್ನ್ ಆಗಿದ್ದೆ ಆದ್ರೆ.
ನಾನ್ ಇನ್ನ ಒಂದ್ಸರಿನು ಹೋಗಿಲ್ಲಣ್ಣ.
ಓಬರಿ ಈಗ.
ಈಗ ಹೋಗ್ ಬರ್ಬೇಕಣ ಅದೇ ಈ ಡಿಸೆಂಬರ್ ತಿಂಗ್ಳಲ್ಲಿ ಹೋಗ್ಬೇಕ್ ಎಲ್ರು ಹೋತರೆ ಇಲ್ಲಾಂದ್ರೆ ಈ ಮಾನ್ಸೂನೇ ಹೋಗ್ಬೇಕ್ ಅನ್ಕೊಂಡಿದ್ದೆ ನಾ ಚಿಕ್ಕಮಂಗ್ಳೂರು.
ಹೌದಾ?
ಹ ನದ್ ಆಲಿಲ್ಲ ಹಿಂಗ ಇದಾಯ್ತು ಓ ಮಂದಿದ್ರ ಒಬ್ರು ಅವ್ರು ಬೇಡ ಅಂತ ಮತ್ತೆ ಕ್ಯಾನ್ಸಲ್ ಮಾಡಿದೀವಿ.
ಯಾಕ್ ಹೋಬೇಕಾಲ?
ಏ ಇನ್ ಬುಟ್ಟುವಣ ಹಂಗೆ ಅದು ಕ್ಯಾನ್ಸಲ್ ಆಯ್ತು ಒಬ್ರದಿಂದ ಒಬ್ರು.
ಏನ್ ಬೈಕಾ ಕಾರ?
ಇದು ಅಣ ಕಾರು
ಎಷ್ಟ್ ಜನ ಆಗಿದ್ರಿ ಒಂದೖದಾರು ಜನ ಆಗಿದ್ರ.
ಹ್ಮ್ ಆರು ಜನ ಇದ್ವಿ ಅಣ ಆರು ಜನ ಆಗಿದ್ವಿ ಹೋಮಂದಿದ್ರು ಲಾಸ್ಟ್ ಟೈಮಲ್ಲಿ ಏನೋ ಒಂದ್ ಎರಡು ದಿನ ಏನು ಹೋಮನ್ಕೊಂಡಿದ್ವಿ ಅವಾಗೇ ಕ್ಯಾನ್ಸಲ್ ಮಾಡ್ಬಿಟ್ರದು.
ಯಾಕೋಬೇಕ್ ಒಂದ್ವಾರಾದ್ರ.
ಆದೆಂಗ್ ಕ್ಯಾನ್ಸಲ್ ಮಾಡದ್ರಣ ಅದು ಅದಕ ಆಯ್ತು ನಾವ್ನ್ ಬಿಟ್ಬಟ್ವಿ ಇದಕ್ಕೆ ಡಿಸೆಂಬರ್ ಹೋಗ್ಬೇಕ್ ಹೋದ್ರ ಮತ್ತೆ.
ಹ್ಮ್ ಆದ್ರ ಅವಾಗ ಹೋಗ್ರಿ ಅವಾಗಾದ್ರ.
ಹ್ಮ
ಹ್ಮ್
ಮತ್ತ ಎಕ್ಸಾಮಣ
ಎಕ್ಸಾಮ್ ಇದೆ ಒಂದು ಲಾಸ್ಟ್ದು.
ಹ್ಮ್ ಹಾ
ದೆವಲ್ಲು
ಏನಣ ನಿಮ್ಮೂರಲ್ಲಿ ಟೂರ್ನರ್ಮೆಂಟ್ ಏನ್ ಆರ್ಜಿಟ್ರೂಪಿಟ್ರಲ್ಲಿ ಏನ ಕಾರು ಅದು ಎಲ್ಲಾ ಗಿಫ್ಟ್ ಕೊಟ್ರಂತ.
ಹಾ ಮತ್ತೆ ಅದೇ ಡೆವಲಪ್ಮೆಂಟ್ ಮನೆ ಆಗಿರೋದು. ಅದೇ ಗುಂಡಿಗರಿ ಟೀಮೆ ಗೆದ್ದಿರದದನ್ನ.
ಕಾರ್ ಕೊಟ್ರಣ್ಣ.
ಹಾ ಫಸ್ಟ್ ಪ್ರೖಜು ಶಿಫ್ಟ್ ಕಾರು.
ಶಿಫ್ಟ್ ಕಾರ್ ಬಾರಿ ಬಿಡಪ್ಪ ಯಾರಿ ಒಬ್ರಿಗೆ ಅದ ಟೀಮ್ ಫುಲ್ ಟೀಮ ಕೊಟ್ರ ಹೆಂಗದು.
ಹಾ
ಫುಲ್ ಟೀಮಿಗ್ ಕೊಟ್ರ ಒಂದು ಕಾರು
ಈಗ ಯಾರಿಗಂತ ತಗಬೇಕಣ ಕಾರು.
ಅದ ಅವ್ರಗ್ ಬಿಟ್ಟಿದ್ದಪ್ಪ ಅವ್ರ ಟೀಮ್ ಅಂತ ಕೊಡ್ತಾರ.
ಹಾ ಅದು ರಣ.
ಅದೇನು ಕಾರಿಟ್ಕೊತ್ತಾರೋ ಏನೋ ಗೌರ್ಮಂಟ್ ತಗೋತರು ಅದು ಅಷ್ಟೊಂದು ಗೊತ್ತಿಲ್ಲ ಆದ್ರೆ ಅಷ್ಟೇ ಗೊತ್ತು ನಮ್ ಕ್ಯಾಶ್
ಹಾಂ ಹಾಂ.
ಅದಷ್ಟೇ ಗೊತ್ತು. ಅದೇ ದೊಡ್ಡ ಟ್ರೊಫಿ ಸರ್. ಚಾಕಿರ ಬಂದ್ರೆ.
ಹ ಇನ್ನೊಂದು ಎರಡು ಮೂರ್ ಆತಲೋಣ ನಿಮ್ ಬಲ್ಲಿ. ಹತ್ತು ರೂಪಾಯಿದು ಇನ್ನೋ ಒಂದು ಅಮ್ಮ. ಟ್ರೊಪಿ ಅಂತ ಆತ್ ನೋಡ ಅ ಸೈಡ.
ಅದು ಅದು ಬಡೆ ಕಾಲಲ್ಲಿ ಇರುತ್ತೆ.
ಹಾ ಅದು. ಕೊಡಕಲನು. ಅದೇ ಅದನು ರಾಜ್ಗೌಡ್ರದಲ್ಲ.
ಎಲ್ ಸೌ ಎಲ್ಲ ಸೌರೇ ನಡೆಸ್ತಾರೆ ಅನ್ಸತಿ ಹಾ ಹಾ.
ಅದು ಅಮಟ ರೂಪೇ ಇರ್ತತ್ತು ವರ್ಸ.
ಹಾ ಅಣ ವರ್ಷನ ಇರುತ್ತಲ್ಲಣ ಅದು.
ಹ ಹಾ
ಮತ್ತೆ ನಾನು ಹೊಲ್ದಲ್ಲಿ ಕೆಲ್ಸ ಮಾ ಏನಾದ್ರು ಗಳೆಪಿಳೆ ಹೊಡಿತಿರೇನಣ ನೀವು.
ಎಳಗಾದ ಹೊಡಕ ಬರ್ಲಪ್ಪ.
ಬರಲಣ.
ಗಳೆ ಒಂದ್ಬಿಟ್ಟ ಎಲ್ಲ ಮಾಡ
ಅದು ಗಳೆ ಬಾಳ ಡಿಫಿಕಲ್ಟ್ ಕೆಲ್ಸ ಅಣ ಅದು ಏನ್ ಸ್ವಲ್ಪು ಎಕ್ಸ್ ಹೆಚ್ಚ ಕಮ್ಮಿ ಆಗ್ಬಡದು ಅದ ಗಳೆ. ಕರೆಕ್ಟ್ ಆಗಿ ಕಟ್ಬೇಕದು ದಾರ. ಹ
ಅದು ಸುಮ್ನೆ ಯಾಕ. ಅಂದ್ರ ಅ ಹಂಗ ಆರಗ್ತಿರ್ತವಲ್ಲ ಅವಾಗ ಕಲಿಬೇಕ್ ಕಲ್ತರ.
ಹ ಅರ್ಗ ಟೈಮಿಗೆ ಕಲ್ತ್ ಬಿಡುಬೇಕ ಕಲ್ಲಯ ಟೈಮಿಗೆ ಅವಾಗೆ. ಅವಾಗೆ ಈಸಿ ಇರುತ್ತೆ ಹೆನ್ಗಡೆ ಇರಲ್ಲ ಏನ ಇರಲ್ಲ.
ಕರಿಬೇಕ ಅಂದ್ರೆ ರೂಡ ಬಿಳತ್ತ ಸ್ವಲ್ಪ.
ಹ್ಮ್ ನಾವು ನಾವು ಹೊಡತಿವಣ್ಣ ಗಳೆ ಅಂದ್ರೆ ಇದ ಐತಿ ದೊಡ್ಡ ದೊಡ್ಡ ಸಣ್ಣ ಸಣ್ಣ ಸಣ್ಣದಿದ್ದಾಗ ಹೊಡಲ್ಲ ಅಣ್ಣ ಸುಮ್ಮ್ನೆ ಸುಮ್ ಪಕ್ಕದಲ್ಲಿ ಹೋದ್ರೆ. ಕಿತ್ತು ಬಿಡ್ತಾವ ಅವು ದೊಡ್ಡದಿದ್ದಾಗ ಸ್ವಲ್ಪ ದೊಡ್ಡದಿ. ಕುಡತನೇ ಸಣದ ಒಡಯಲ್ಲ ನಾನು.
ಒಂದ್ ಎಡ್ ಎಡ್ ಗೊಬ್ರ ಆತವಲ್ಲ.
ಹ
ಆತ ಮಳ ಹೊಡಿಬೇಕು ಗಿಡಕ್ಕ ಆದ್ರೆ ಏನೋ ಆಗಲ್ಲ
ಹಾ ಹಾ ಸಣ್ಣದಿದ್ದಾಗ ಏನ್ ಹೂಡ್ಯಲ್ಲಣ ದೊಡ್ಡದಾದ್ಮೇಲೆ ಎನ್ನ ಎಡಿ ಅದ ಎಲ್ಲ ಹೊಡಿತಿನಿ ಅಣ್ಣ.
ಹಾ ಹಾ.
ಎಡಿ ಎಲ್ಲ ಅದೆಲ್ಲ ಹೊಡದಿನಿ ಎಣ್ಣೆ ಎಣ್ಣೆ ಅದೆಲ್ಲ ಬಿಡ್ಬೋದು ಅಂದ್ರುನು ನಾವ್ ಇಲ್ಲಿ ಜಾಸ್ತಿ ಹಾಸ್ಟೆಲ್ಗ ಇರುತ್ತಾನ ಹೋಗಲ್ಲ ಊರ್ ಕಡಿ ಜಾಸ್ತಿ. ಈಗ ಹಬ್ಬ ಹಬ್ಬ ಇದದೆ ಹೋಗಬಣ ಈಗ ಮೊರಮ್ಮ ಹಬ್ಬಕ್ .
ಸರಿ ತವಳ ನಾನ್ ಮಾಡ್ತೀನಿ ಆಮೇಲೆ
ಹ ಅಣ್ಣ
ಒಂದ್ ಹತ್ತು ನಿಮಿಷ ಇರ್ ಆಮೇಲೆ ಮಾಡುವಂತೆ ನಾನು-
ಹಾ ಓಕೆ ಓಕೆ. ಹ